ಹ್ಮ್
ಕೆವತ್ತು ಆರಾಮ
ಹುಂ ಆರಾಮ ನಿವು ಊಟ ಆಯ್ತಾ
ಹ ಇಲ್ಲ ಮಾಡ್ಬೇಕ ನಿಂದ
ಯಾಕೋ ಬಂದಿಲೋ ಇವತ್ ಕಾಲೇಜ್ ಗೆ
ಹಂಗ ಬಂದಿಲ್ಲ ಊರಾಗಿದ್ದ ಹಂಗ ಬಂದಿಲ್ಲ ನಾನು
ಸರ್ ಇನ್ನ ಟ್ರಿಪ್ಪಿ ಕರ್ಕೊಂಡ್ ಹೋಗ್ತಾರಂತೆ ಅದ ಮತ್ತೆ ನೀನ್
ನಾ ಸರ್ ಜೊತೆ ಹೋಗಣ ನಾ ಸಪ್ರೆಟ ಹೋಗಂಬ್ರ
ಅವ್ರ ಇರ್ತಾರ ಅಂದ್ರೆ ಇನ್ನ ಚೊಲೋ ಇರುತ್ತಲ್ ನಿಮ್ದ
ಹಾ ಎಂಜಾಯ್ ಮಾಡ್ಬೋದ ನಾವೇ ಕರ್ಕೊಂಡ ಹೋಗ್ತ ಸ್ಕೂಲಿಂದ ಕಾಲೇಜಿಂದ ಗೋವಾ ಆ ಕಡೆ ಎಲ್ಲ ಕರ್ಕೊಂಡ ಹೋಗ್ತಾರಂತ ಅಮೌಂಟ್ ಇನ್ ಕೇಳಿಲ್ಲ ಬಟ್ ಎಲ್ರನು ಕೇಳಿ ಹೇಳ್ರಿ ಅಂತ ಅಂದಾರ ಹ್ಮ್ ಈ ಸರಿ ಫೈನಲ್ ಇರಲ್ಲ ಫಂಕ್ಷನ್ ಕೂಡ ಮಾಡ್ತಾರಂತೆ
ಹ್ಮ ಫಂಕ್ಷನ್ ಇನ್ನ ಲೇಟ್ ಅಂತ ಬಿಡ ಅವತ್ ಹೇಳಿದ್ರಲ್ಲ ಸರ್ ಫಂಕ್ಷನ್ ನವಂಬರ್ಂಗ ಮಾಡೋಣ ಅಂತ ಹೇಳಿದ್ರೆ ಹಾ
ಹೌದೇನ
ಹ್ಮ್ ನವಂಬರ್ ಆದ್ರೆ ಇರ್ಲಿ ಟ್ರಿಪ್ಪಿಗಾದ್ರೂ ಹೋಗೋಣ
ಈಗ ಟ್ರಿಪ್ಗೆ ಮ ಇವಾಗ ಮ ಬರ್ತೀವ ಅಂತ ಹೇಳ್ಬೇಕಿಲ್ಲ
ಎಲ್ಲೆಲ್ಲಿ ಅಂತ ಶಾಯತ್ ಸಿಂಗ್ ಅವ್ರು ಮಾಡ್ತಾರೆ ಎಸ್ ಸರ್ ಊರ ಹೆಸರ್ ಬರ್ಕ ಕೊಡ್ಬೇಕಂತೆ ಚಾಯ್ಸ ಅವರು ಮಾಡ್ತಾರಂತೆ
ಎಷ್ಟ ದಿನ ಅಂತ ಹೇಳಿದ್ರು
ಒಂದ್ ಐದ್ ದಿನ ಅಂತ ಹೇಳಿದ್ರರು
ಹ್ಮ ಐದ್ದಿನ ಹ್ಮ ಐದ್ ದಿನ ಅಂದ್ರೆ ಬಾಳ ಆಗುತ್ತಲ್ಲಾ
ಇರ್ಲ್ಲ ಅಂದ್ರೆ ಗೋವಾ ಮೇ ಬಿ ಇದು ಜೋಗ ಜಲಪಾತ ಎಲ್ಲ ಕರ್ಕೊಂಡು ಹೋಗ್ತಾರಂತ ಅವ್ರು ಹೇಳಿದ್ರು. ಇಲ್ಲ ಔಟ್ ಆಫ್ ಸ್ಟೇಟ್ ಹೋಗಂಬ್ರಿ ಅಂತ ಕೇಳಿದ್ರಿ ಸರ್ ಫಸ್ಟ್
ಅದು ಔಟ್ ಆಫ್ ಸ್ಟೇಟ್ ಬೇಡ ಇಲ್ಲೇ ಹೋಗೋಮ್ರಿ
ಹ್ಮ್ ಫಸ್ಟ್ ನಮ ಕಡೆಲ್ದ ನೋಡಿಲ್ಲ ನಾವು ಆಮೇಲೆ ಅವಡ್ರ ನಾವು ಅದೇ ಅಂದ್ವಿ ಸರ್ ನಮ್ದೇ ನಾವ್ ನೋಡಿಲ್ಲ ಫಸ್ಟ್ ಆಮೇಲೆ ಅವ್ರ ನೋಡವ ಅಂತ ಅಂದ್ವಿ
ಹ್ಮ್
ಹೋಗಣ ಏನು ಬಂದಿಲ್ಲ ಇವತ್ತು ಅದಕ್ಕೆ
ಹ್ಮ್
ನೀನು ಬಂದಿಲ್ಲಲ್ಲ ಅದ್ಕೆ ಹೇಳಂದ್ರರು ಹೇಳ್ದ
ಹ್ಮ ಹೌದ ನ ಚಲೋ ಆಯಿತ್ ಬಿಡ ಫೋನ್ ಮಾಡಿದ್ದೆ ಯಾರು ಹೇಳಿರ್ಲಿಲ್ಲ ನನಗ
ಬಿ ಸ್ವಾಮಿ ಎಸ್ತ ಅನ್ಸತಿ ಇವಾಗ ನಾನೇ ಹಚ್ಚಿದೆೆ
ಹ್ಮ ಇನ್ನುೂ ಮತ್ತೆ ಹಸ್ತಾರೆ ನಾಮೆಲ್ಲ ಇನ್ನು ಯಾರು ಹೇಳಿಲ್ಲ ಬಿುಡು ನೀನು ಹೇಳ ನೋಡಿ ಮಾತಾಡಿದ್ರಾ ಅಂತ ಎಷ್ಟು ಜನ ಅಂತ
ಹ ಎಷ್ಟ್ ಜನ ಆದ್ರಗ್ಲಿ ಒಂದ್ ದೊಡ್ಡ ಬಸ್ ಮಾಡರ್ತಾರಂತೆ
ಹೊಸ ಹ್ಮ್ ಹ್ಮ್ ಹದ್ನೆಂಟು ಇಪ್ಪತ್ತು ಜನ ಹ್ಮ್ ಹ್ಮ್ ಮಿನಿ ಬಸ ಒಂದ್ ಇಪ್ಪತ್ ಜನ ಒಂದ್ ಇಪ್ಪತ್ತು ಜನ ಹ್ಮ್ ಆಯ್ತ ಹಂಗಂದ್ರ ಹೋಗಂಬ್ರಿ ಅಂತ
ಹ್ಮ್
ಹ್ಮ ಮ ಹ್ಮ
ಹಊಟಾ ಆತ
ಊಟನ್ನಲ್ಲ ಮಾಡ್ಬೇಕಾ ನಿಂದ ಆಯ್ತ
ಹ್ಮ
ಹ್ಮ್ ಹ್ಮ್ ಬಿಡ್ತಾ ಕಾಲಜನ ಇಲ್ಲ
ಬಿಟ್ಟೈತೆ ಮನೇಲ್ಲ್ದ ಅದಕ್ಕೆ ಆಚ್ಚಿದ್ದೆ
ಹ ಹೌದ ಹಚ್ಚಿದ್ರ ನನಗ ಅವರು ಸರ್ ಮಲ್ಲಿಕಾರ್ಜುನ್ ಸರ್ ಕ್ಲಾಸ್ ತಗೊಂತಾರ ಬಾ ಅಂತ ಅಂದ್ರ ನನ್ ಪಿಕ್ ಮಾಡಿಲ್ಲ ಅವತ್ ತಿಳಿದ್ರು ಕ್ಲಾಸ್ ತಗೊಂತಾರೆ ಸುಮಾರಿಂದ ಅಂತ ಮತ್ತ ಇವತ್ತುಚ್ಚಿದ್ ಇ ಪಿಕ್ ಮಾಡಿಲ್ಲ ನಾನನ್ ಬೆಳಗ್ಗೆ
ಬರ್ಬೇಕಿಲ್ಲ ಕ್ಲಾಸ್ ತಗೊಂತರ
ಎಲ್ಲ ಬರಕ್ ಆಗ್ಲಿಲ್ಲವ ಸ್ವಲ್ಪ ಕೆಲ್ಸ
ಅವ್ರು ಡೈಲಿ ಹೋಗರ್ಗ ಬೈತಾರೆ ಇನ್ ಅಪೂಪ್ಕೊ್ ಹೋಗ್ತು ನಾವ್ ನಮಗ್ ಬಿಡ್ತಾರ
ಅದೇ ಲೆಟರ್ ಬರ್ಕ್ ಅಂತ ಹೇಳಿದ್ರಿ ಲೆಟರ್ ಬರ್ಸಂದ ಮನೇಲಿ ಸೈನ್ ಮಾಡಸವ ಅಂತ ಹೇಳಿದ್ರ ಪೇರೆಂಟ್ಸ್ಗೆ
ಹಾ ಮಾಡಸಬಡ
ಹ್ಮ್ ಮಾಡಸ್ಕೊಂಡ್ ಬರ್ಬೇಕಾಯ್ತದ ನಾಶ್ಕ ಮಾಡರ್ತೀನ್ ಬಿಡು ಅದಕ್ಕೇನ್ ಇದಿಲ್ಲಾ ಬಟ್ ಬೈದ್ ಬಿಡ್ತಾರಲ್ಲ ಅದೇ ಸಮಸ್ಯ
ಅಷ್ಟ್ ಬೈದ್ರೆ ಏನಾಗಲ್ಲವಾ ಇ
ಹ್ಮ್ ಹ್ಮ್
ಅವ್ರ ಯಾವಾಗ್ಲೂ ಬಿಡಲ್ಲ ಯಾವಾಗ್ಲುೂ ಬೈತಾರೆ ಕ್ಲಾಸ್ ಮಾಡಿದ್ರಿ ಇವತ್ತೊ ಒಂದು ಫಾರ್ಮಾಕಲಜಿ
ಹ ಹೌದೇನ ಏನ್ ಅರ್ಥ ಆಗ ಬಿಡಕ್ಕಗೋಗಲಿ
ಏ ಅವ್ರ ಏನ್ ಅರ್ಥ ಹಂಗೆ ಹೇಳಲಿಲ್ಲ ಗವಿ
ಹ್ಮ್
ಅಲ್ಲಿ ಒಂದ್ ನಲ್ಕ್ ಪಾಯಿಂಟ್ ಹೇಳಡಿ ಇಲ್ಲಿ ಒಂದ ನಾಕಕ್ ಪ್ಟ್ ಹೇಳೆ ಮುಗಿತತ್ ನೋಡ್ರಿ ನಾಳ ಬರ್ರಿ ಅಂತ ಹೇಳ್ಬಿಟ್ರು ಆಯ್ತು
ಹ್ಮ ಆಷ್ಟೆ ಅದಕ್ಕೇ ಇಂಟ್ರೆಸ್ಟ್ ಬರ್ಲಾ ಊರದ ಹ್ಮ್
ಇಡ ರಂಗ್ಬೋದ ಚನ್ಸಲ್ಲ
ಹ್ಮ್ ಹ್ಮ್ ಹೆಷ್ಟನ ಒಂದಿದ್ರೆ
ಇವತ್ತ ಇವತ್ತೊಂದ್ ಇಪ್ಪತ್ತೈದ್ ಜನ ಇದ್ದವಿ ನೋಡು ಬಾಯ್ಸ್ ಮಂತ್ರ ಯಾರು ಬಂದಿದಾ ಚೈತ ಒಬ್ನು ಬಂದಿದ್ದ ಇ ಸ್ವಾಮಿ ಎಲ್ಲ ಹೊಸ್ಪೇಟೆಗೆ ಹೋಗಿನ ಮತ್ತ ಅವನು ಬಂದಿಲ್ಲ ಮಾ ಅಂತು ಬಂತಿದ್ದ ಶ್ರುತಿ ಬಂದಿತ್ತು ನಾವೇ ಜನ
ಹ್ಮ್ ನಾಳೆಯಿಂದ ಎಲ್ಲಾರು ಬರ್ತಿತವ ನಾಳೆಯಿಂದ
ಹ್ಮ್ ನಿಮ್ ಫ್ರೆಂಡ್ಸ್ ಎಲ್ಲಾರು ಬರ್ತಾರ ಟ್ರಿಪ್ಪಿಗೆ
ಹ್ಮ್ ಎಲ್ಲಾರು ಬರ್ತೀವಿ
ನಂತ್ರ ಇನ್ನು ಡ್ಯಾಾಮಸ್ವಲ್ಲನಕತ್ತ ಅವ್ರ ಅತಿ ಹುಷಾರಿಲ್ಲಂತೆ
ಲ್ಲಲ್ಲ ಇನ್ನು ಪ್ಲಾನ್ ಮಾಡ್ಬೇಕು ಇನ್ನು ಒಂದ ಇನ್ನೊ ಒಂದ ಹತ್ತು ದಿನ ಆಗುತ್ತೆ ಎಂತ ಇಲ್ಲಾಂದ್ರರು ಹ್ಮ ಮತ್ತ ಅವಾಗ ಅನ್ನತ್ ಹುಷಾರಾಗ್ತಾಳ ಬರ್ತ ಳ ಹ್ಮ ನಿನ್ನೆ ಹೇಳಿದ್ದಾ ಸಿಂದ ನಾನು ಅದೇ
ಎಂತ
ಟ್ರಿಪ್ಂದ ಹೇಳಿದೆ ಅಂದ್ರೆ ಲಾಸ್ಟ್ ಟೈಮ್ ಟ್ರಿಪ್ ಹೋದಾಗ ಮನ್ಯಾಗ ಹೇಳ್ ಬಂದ ಇರ್ಲಿಲ್ಲ ಅಂತ ಆಕೆ ಮನ್ಯಾಗ ಭಯ ಅಂತಿದ್ರಂತ. ನೀನ್ ಹೇಳ್ದ ಕೇಳ್ದ ಹೆಂಗೆ ಹೋಗ್ತಿ ಹಂಗ ಹಿಂಗ ಅಂತ ಭಯ ಅನ್ಸಿದ್ರ ಮನ್ಯಾಗ ಅದಕ್ಕ ಬ್ಯಾಡಣ ಅಂತಾರ ಅಂತ ಕಿ ಹಂಗಾಗಿ ಸುಮ್ನೆ ಯ ನಮ ಅತ್ತಿಗಗ ಹುಷಾರಿಲ್ಲ ಹಂಗೆ ಹಿಂಗ
ಹ್ಮ ನಾವ್ ಹೇಳು ಓದ್ರಗ ಬಿಟ್ಟಿಲ್ಲಮ್ಮನ್ನ
ಹ್ಮ್ ಹೇಳಲಾರ್ದ ಬಂದಾಳ ಮತ್ತ ಲಾಸ್ಟ್ ಟೈಮ್ ಟ್ರಿಪ್ ಟ್ರಿಪ್ಗೆ
ಹ್ಮ್ ಹೌದಳ.
ಹ್ಮ್ ಮತ್ತ
ಈ ಸರಿ ಏಳ್ ಬರ್ತಾಳ.
ಸರಿ ಹೇಳ್ ಬರ್ತಾಲಂಕ ಹೇಳಿದ್ರ ಕಳಸ್ತಿಲ್ಲ ಅಂತ ಮನ್ಯಾಗ ನೀನ್ ಹೇಳಲಾರ್ದ ಹೋಗ್ಬಿಟ್ಟ ಹೋದ ತಮ್ ಹಂಗ ಹಿಂಗ ಅನ್ನತರ ಅಂತ ಅದಕ್ಕೆ ಸುಮ್ನೆ ಅತ್ತಿಗೆಗ ಹು ಷಾರಿಲ್ಲಾ ಅಂತ ಹೇಳಕತಳಕಿ ಬರಲ್ಲ ಅಂತ ಹೇಳಿದ್ರ ಸಿಟ್ ಆಕ್ತಾರ ಅಂತ ಹೇಳಿ. ನಮ್ಮ ಅತ್ತಿಗೆಗ ಹುಷಾರಿಲ್ಲಾ ಅಂತ ಹೇಳಕತ್ತಳ.
ನಾ ಅವ್ರ ಮನೇಲಿ ಹೇಳ್ತನ ತುಗೋ ಅವ್ರ ಗೊತ್ತಲ್ಲ ಮಾತ್ ಹಳ್ಕೆನ್ ಏಳ್ಕೆನ್ ಕರ್ಕ ಬರ್ತೀನಿ.
ಎಹ್ಮ್ ಹೋಗನರು ಎಲ್ಲಾರು ಅದ್ರ ಚೆನ್ನಾಗಿರತ್ತ ಈ ಪರಿಚಯ ಇಲ್ಲಾರ ಜೊತೆ ಆದ್ರ ಹಾ ಉರಲ್ಲ ಇದೀನಿ.
ಹ್ಮ.
ಹ್ಮ್ ಹ್ಮ.
ಮನೇಲ್ಲ ಎಲ್ಲಾ ಆರಾಮಲ್ಲ.
ಹ್ಮ ಆರಾಮ ನೋಡ್ ನಿಮ್ಮ ಮನ್ಯಾಗ
ಎಲ್ಲರು ಆರಾಮ ಇದರ.
ಹ್ಮ ಮಳೆ ಬರಂತ ಐತೇನ ಅಲ್ಲಿ
ಗಾಳ ಐತೆ ಗವಿ ಫುಲ್ ಗಾಳ ಐತ ಅ ನೀ ಬುಲವ ಅಂದ್ರ ಎಂತ್ದು
ಹ ಗಣ ವರ್ಷ ಮಳೆ ಬರಲ್ಲ ಅನ್ಸತ್ತ ಇದ
ಹ್ಮ ಈ ಕಾಲೇಜ್ ಮುಗದ್ಮೇಲ ಎಲ್ಲಿಗ ಹೋಗ್ಬೇಕ ಬೆಂಗ್ಳೂರಗ ಹೋಗ್ಬೇಕ ಜಾ
ಅಯ್ಯ ಇನ್ನ ಮುಗಸನ್ ಆಮೇಲೆ ನೋಡನ ಮುಂದಿಂದ
ಹ್ಮ ಹ್ಮ ಇದನ್ನ ಓದಕ ಸಾಕಾಗತ ಅತ್ತಗ ಮನೇಲಿ ನೋಡಿದ್ರ ಪೋಸ್ಟ್ ಬೇಸಿ ಮಾಡ ಅಂತ ಹೇಳಂತಾರ.
ಹ್ಮ.
ಹ್ಮ.
ಅದೇನ ಹುಡಗ ಪೋಸ್ಟ ಪೇ
ಎನ್ ಮಾಡ್ತಿ ಪೋಷ್ಟ ಅತಾಗ
ವ್ಯಾಲ್ಯೂ ಇರತ್ತೆ ಮಾಡಿದ್ರಿ.
ಏನ ವ್ಯಾಲುವ ಏನು ಇದನ್ನ ಓದಾಕ ಸಾಕಾಗೈತಿ ಮತ್ತ ಪೋಸ್ಟ್ ಬೇಸಿ ಮಾಡಿಲ ಹೋಗನ ಹೇಳ ಹ್ಮ.
ಬೇಗ ಜಾಬ್ ಮಾಡ್ಕೊಬೇಕ.
ಬಿದ್ನ ಮುಗಷ ಹೋಗಬೊದ ಎಲ್ಲಾರ ಕೆಲ್ಸಕ್ಕತ್ತಾಗ.
ಅಷ್ಟೇ ಮಾಡಣ.
ಹೌದಲ್ಲ. ಹ್ಮ ತ ನೀನ
ಓದಲ್ಲ ಜಾಬ್ ಮಾಡ್ಕ ಈ ಮದ್ವಿ ಮಾಡಕೊಡ್ತಾರ ಮನೆಲ್ಲಿ
ಹ್ಮ್ ಆರಾಮಂಗ ಅಂದ್ರೆ ಲೈಫ್ ಸೆಟ್ಲ್ ಐ್ತ್ ನಿ್ದ ಹ್ಮ್
ನೋಡ್ತಿದ್ದನೆ
ಹ್ಮ್
ಮಾಡ್ಕೊಂತಾನೆ
ಹ್ಗೆಡರಾಮ ಸೆಟ್ಲಾಗಿಿರೋಡ್ಗೆ ಸಿಗ್ತಾನ ನಾವು ಫಸ್ಟ್ ಶಟ್ಲ ಆಗಕ್ ಶಟ್ಲ ಆಗನ್ ಮೇಲ್ ಅವವಾಗ ಹುಡುಗಿ ಕೊಡ್ತಾರ ಮದುವೆಗೆ
ಯಾರ್ ಕೊಡಲ್ಲ ಕೊಡ್ತಾರ ನಿಮ್ಗು
ಹೆಂಗ್ ಕೊಡ್ತಾರೆ ನಾವ್ ಲೈಫ ಅಲ್ಲಿ ಸೆಟಲ್ ಆದ್ರೆ ಅಷ್ಟೆ ಕೊಡ್ತಾರೆ ಇಲ್ಲಂದ್ರೆ ಹೆಂಗ ಕೊಡ್ತಾರೆ ಬಿರಿಯಾನಿ ಕೊಡ್ತಾರ ಬದ್ನೇಕಾಯಿ ಕೊಡ್ತಾರ ನೋಡು
ಆಗ್ತೀಯಾ ನೀನ್ ಆಗಲ್ಲನ
ಏನ್ ಆಕ್ತಿೀವಾ ಏನೊ
ಅಷ್ಟ ದುಡ್ದ ಅಷ್ಟ ಖರ್ಚ್ ಮಾಡಕ ಅಡ್ಡ ಹಬ ಬಿ್ರಿ ಹೆಂಗ ಆತತಿವಿ ನಾವು ಸೆಟ್ಲ್ ಹಂಗ ಆಾತತಿವ ಹ್ಮ್
ಬಟ್ಟ ಈ ಈ ಕರ್ಸ್ ಈ ಕಾಲೇಜ್
ಹ್ಮ್ ಕೆಲ್ಸ ಏನ ಇದಾವ್ ಬಿಡಿ ಕೆಲ್ಸ ಈ ಕೋರ್ಸ್ಗೆ
ಅದ್ರಂಗ ಕುಡಕೊಂಡು ಹೋಗ್ಬೇಕು ನಮ್ ಸೈಡೆ ಎಲ್ಲ ಕಡಿಮೆ ಸುಮ್ನೆ ಹೋಗ್ಬೇಕಂದ್ರೆ ಹೋಗ್ಬೇಕು ಮತ್ತೆ ಆರರ್ ತಾಸ ಡೂಟಿಗೆ ಎಲ್ಲಾ ನಾಲ್ಕ್ ಸಾವಿರ ಐದ್ ಸಾವಿರ ಕೊಡ್ತಾರ ಅಂತದ್ ಹೆಂಗೆ ಅದ ಹೆಂಗಿದಾಗುತ್ತೆ ಅದಕ್ಕೆ ಬೆಂಗಳೂರು ಸೈಡ್ ಹೋಗ್ಬೇಕು ಅಲ್ಲೋದ್ರೆ ಇಪ್ಪತ್ತೈದ ಸಾವಿರ ಇಪ್ಪತ್ತೈದ ಸಾವಿರ ತವ್ ಹೆಂಗ್ ವರ್ಕ್ ಮಾಡ್ತೀವಿ ಅದರ್ಮೇಲೆ ಡಿಪೆಂಡ ಹ್ಮ್
ಹ್ಮ್ ಇಲ್ಲ ಅವ್ರ ಸ್ಟಾರ್ಟಿಂಗ ಇಲ್ಲ ಎಂಡಿಂಗು ಇಲ್ಲ ಬರ ಆರ್ ಸಾವಿರ ನಾಕ್ ಸಾವಿರ ಐದ್ ಸಾವಿರ ಇಷ್ಟೇ ಹತ್ ಸಾವಿರ ಒಳಗ
ಹ ಅದು ಹತ್ತು ಸಾವಿರ ತಗೋಬೇಕಕ್ಂದ್ರರು ಒಂದ್ ನಾಲ್ಕ್ ವರ್ಷ
ಹ್ಮ್ ಹ್ಮ್ ಯಯೋ ಅವಾ
ಆ ಹಾಸ್ಪಿಟ್ಲ್ ಯಷ್ಟು
ಮತ್ತ ಇಲ್ಲ ಅವರು ಬೈದ್ರು ಬಯಸ್ಕೋಬೇಕು ಯ ಅಪ್ಪಾ ಕೆಲಸ ಮಾಡಿದ್ರು ಮಾಡ್ಸಬೇಕು ಬೆಂಗಳೂರಲ್ಲ ಹಂಗಲ್ಲ ಹಾಸ್ಪಿಟಲ್ ವರ್ಕ್ ಇತ್ತ ಹಾಸ್ಪಿಟಲ್ ವರ್ಕ್ ಅಷ್ಟೇ
ಮುಕ್ಷಾಂಡ ಹೋಗಬೂಡದು ನಾಮ್ ಪಡಗೆ ನವು ಯಾರು ನಮ ಇರನಾರ ಇಲ್ಲ ಕೇಳಾರ ಇರಲ್ಲ
ನೀ ಎಕ್ಸ್ಟ್ರಾ ವರ್ಕ್ ಮಾಡ್ಕೊಂತಾರ ಹೊ ಸ್ಯಾಲ್ರಿ ಏನ್ ಕೊಡಲ್ಲ
ಮುಗ್ಮೇಲೆ ಒಂದ್ಸರಿ ಕೇಳಬರ ಮುಗ್ಮೇಲೆ ವೇಕೆನ್ಸಿ ಕೇಳ ಬರೋಣ
ಬೆಂಗ್ಳೂರ್ ಸೈಡ್ ಹ ಬೆಂಗ್ಳೂರ್ ಸೈಡ್ ಕೇಳ ಬರ ಅ್ಂತ
ಕೇಳಿದೇ ಅಲ್ಲೇ ಹೋಗೋಣಂತೆ
ಹು ಹಲೋ
ಹ್ಮ ಹೇಳು ಮತ್ತೆ
ಹಾ
ಮತ್ತೆ
ಮತ್ತೆ ಏನಿಲ್ಲ ಹೇಳ್ಬೇಕು ಸರಿ ತಗಂದ್ರೆ ಊಟ ಮಾಡ್ತೇನ ಅಂತ ಊಟ ಮಾಡಿ ಕಾಲ್ ಮಾಡ್ತನಿ ನಾನೇ ಹ್ಮ ಸರಿ ಹ ಬಾಯ್